ಹಲೋ
ಹಾ ಪಾರ್ಟಿಗ
ಯಾವ ಪರಿಸಗೆ ರೊತ ಇಲ್ಲಿಲ್ಲ ರ ಹ್ಮ್ ಂದ ರೊಕ್ಕ ರೊಕ್ಕ ಅಂಬದ ನೋದಿಲ್ಲ
ಅಯ ಹೌದ ಹೌದ ಹೌದು ಬರ್ತದೆ ಕಷ್ಟ ನಿನಗೆಲ್ಲಾ ಈಗ
ಅಷ್ಟ ಅದು ಸಿಗರ
ಕಷ್ಟದಲ್ಲ ನನ್ಗ್ ಈಗ ಕಷ್ಟದಾಗ ಬಿದ್ದಿ ಎಲ್ಲ ಈಗ ನೀ ಬಿಿಕ್ಷಸ ಬೇಡ ಪಳೆ ಪಂದಿನಗೆ ಆಟಗ ಬಕಿ
ಹ್ಮ್ ಅಷ್ಟ ಅಷ್ಟ ಗರೀಬ್ ನನ್ಂಗ ದುನಿಯಾದಾಗ ಯಾರು ಗರೀಬ ಇಲ್ಲ
ಇಲ್ಲಿ ಮಳಿ ಬರಕದ ನಮ್ ಕಡೆ ನಿಮ್ ಕಡೆ
ಅಂದ್ರೆ ಮಾಡಿದೆೇ ಇಲ್ಲ
ಹಾ
ಇನ್ನಕ್ಕೆ ತಿ ಕ
ಲ್ಲ ಹಾನ
ಜಸ್ಕಿಯಗ ಮಳೆ ಬಂತು ಈಗ್ ಬಿಸಿಲ್ ಬೀಳತು ಇ ಹಣೆ ಬರ
ಹಾ ಗಫ ಸ ಗಟೀ ಹ
ಹ
ಹಾ ಈಗ್ ನೋಡಂಗ ಅನ್ಸಿದ್ದೇನೆ
ಹಾ ಆ ನೋಡಂಗ ದದುಕಾನ ಹ
ಸರಿ ಆಯ್ತೆ ನೋಡ
ಮದ್ವೆ ಆಗಲ್ಲ ಜಿಮಿಗೆ ಹೋಗಪ್ಪಾ
ಜಮ್ಮಗ ಈಗ ಬ್ಯಾಡು
ಹಾಲೇಪಾ
ಈಗಾ ನೀ ಅಡ್ಮಿಷನ್ ಮಾಡ್ಸಲ್ರಿ ನಾ ಅಡ್ಮಿಷನ್ ಮಾಡ್ಸ್ಬ ನಾಳೆ ನಾಡಿದ ಮಾಡಸ
ಏ ನೀನ್ ಅವ್ ನೀನ್ ರೊಕ್ಕ ಅಡ್ಮಿಷನ್ ಮಾಡ್ಸಂತೇಪ್ಪ
ಹ ಅಮಂತ ಮಾತಾಡ್ಬೇಡು ಇದ ಚುಸತ್ ನನ್ಗೆ
ಅ್ಮಷನ್ ಮಾಡ್ಲಾರ್ದೇ ಬಟ್ಟ
ಈಗ ಸ್ವಲ್ಪ ಊಟ ಟ ಮಾಡಿಲ ಈಕ ಆಗನಿ ಇತ್ತು ಎಡ್ ಸಲ ಆಗಿದ ಇವತ್ತು ಕೆಲ್ಸ ಎಲ್ಲ ಎತ್ತೀರಿ ಮತ್ ಶಟದ ಹಂಗ ಮತ್ತ್ ಸತಿಗೆತ್ತ ಹಂಗನಿ
ಹ
ಇವತ್ ಬ್ಯಾಡ ಇವತ್ ನೀನು ಹೋಗಲ್ಲ ನಾನು ಬೇಡ ನಾಳಿಂದ ಕರಳ ಯಾರ ಇಲ್ಲಲ್ಲ ಮದ್ಲನು ಮದನಾರ ಯಾರಲ್ಲಲ್ಲ ದವಸಾವತ್ಲೆ
ಹ
ಹಾ ಹಾ
ಮಜ್ಜಿಮ ಓನರ್ನು ಇಲ್ಲ.
ಹ್ಮ.
ನಮ್ ದೋಸ್ತ್ ನ ಸ ಮಾಡ ಪಾರ್ಟರ್ ಮಾಡವ ಆವನ ಇಪ್ ಓನರ್
ಹ್ಮ.
ಕೆಲ್ಸಕ ಇಟ್ಕೊಂಡರ
ಹ್ಮ.
ಬಾ ಹಿಂದ ಬಾ ನೆಟ್ರಕ್ ಬರವಾತ.
ಹ್ಮ.
ಹಾ ಅದಕ್ಕೆ ಸಪ್ಪ ನಿಂದ್ರ ಸ್ವಲ್ಪ ಸ್ವಲ್ ನಿಂದ್ರ ಏಕಿ ಬಂದವ.
ಹ್ಮ ಆತರ ಎಲ್ಲಾ ಮಾತಾಡ್ಬಡದು ಒಳ್ಳೆ ಒಳ್ಳೆ ನುಡಿಗಳು
ಅವು ಇಂತವ ನಡತವ
ಇಂತಾವ ಎಲ್ಲ ನಡೀತಾವ.
ಹ್ಮ ಸುಮ್ಮರೋ ಕಲ್ಲ ಹೊಡಿಬೇಡ.
ನಿಂಗ ಯಾರ ಹೋಡಿತಾರುಪ ಕಲ್ಲ ಸ್ವಲ್ಪ ಪ್ರೋಟೀನ್ ಆರ್ಡ್ರ ಮಾಡಮ ಅಂತೀವಿ. ಬ್ಯಾಡ ಅಂತಾರ ಮಾಡಣ ಅಂತೀವಿ ಬ್ಯಾಡ ಅಂತಾರ ಹ್ಮ.
ತಟ್ಟದ
ಹಲೋ ರೋಟಿನ ಆರ್ಡ್ರ್ ಮಾಡ್ಯಾರ. ಹಲೋ ಹಲೋ
ಸಬ್ಸ
ಪ್ರೊಟಿನ ಆರ್ಡ್ರರ್ ಮಾಡಂತನ ಏ ನೀನ್ ಅವನ್ ಮಾತಾಡ್ಲ ಹಲೋ
ಹಲೋ ಸನಿ ಬಾಲೆ ಬರಲ ತ್ತಲ್ಲ
ಹಲೋ
ಕೆಲಸತ್ತಲ
ಹ್ಮ.
ಹಾಟ್ಸ್ಪಾಟ್ ಕನೆಕ್ಟ್ ಅದೊ ಅನಾ ಹುಡುಗೊಬ ಸ್ವಲ್ಪ ಹಂಗೆ ಓಡ್ ಹೋಗಿದೆ ಆ ಕಡೆ ಹಾ ಹಾ ನಡಿಯಣ ನ್ನೆಡಿ.
ಈಗ ನಾ ಕ್ರಿಯೇಟಿ ನಾಡರ ಮಾಡಿಣಿ.
ಹ್ನ.
ಬ್ಯಾಡ ಕ್ಯಾನ್ಸಲ್ ಮಾಡು ಪೋಟಿನ್ ಆರ್ಡರ್ ಮಾಡು ಅಂತ ಹೇಳತಾರ ಈಗ ಏನ್ ಮಾಡ್ಬೇಕ.
ನೋಡ ಹೆಂಗ ಮಾಡ್ತಿ.
ನೀ ಹೇಳ್ ನೀ ಹೆಂಗ ಅಂತಿ
ನನಗ ಗೊತ್ತಿಲೋ ಅವು
ನನಗ ಗೊತ್ತಿಲ್ಲೊ ಅವ ಎಲ್ಲ
ಹ್ನ.
ಗೊತ್ತಿರ ಇಟದ ನಾ ತರ್ಸುತ್ತಿದ್ದೆ.
ಹ ನೀವೆಲ್ಲಾ ತರ್ಸಿದ್ಲ ಮತ್ತ ನೀನು ಒಂದ ಅದ ಯಾವ್ದೋ
ನಾ ಶಿಲಾಜಿ ತಂದಿದ್ದೇ. ಶಿಲಾಜಿತ್ ಶಿಲಾಜಿತ್ ಅಂದ ಸಿಗತ್ ಅಂದ
ಹ್ಞಾ
ಏನ್ ಏನ್ ಕೆಲ್ಸಕ್ಕ ಬರದು
ಏ ಮಸಲ್ ಸಿಗ ಅನರ್ಸಿ ಕೊಡ್ತದ.
ನಂದೆನು ಮಸಲ್ಸ್ ಎನರ್ಜಿ ಎಲ್ಲಿ ಕಾಣವಲ್ದಲ್ಲ
ಹೇ
ನಾ ತಗೊಂಡಿಲ್ವ ಅವರು ಜೊತೆ ಎರಡು ವರೆ ಸಾವಿರ
ತಗೊಂಡಿಲ್ಲ
ತಗೊಂಡಿಲ್ಲ ಎರಡೂವರೆ ಸಾವಿರ ಅದು
ಮತ್ತ ಅದು ಮನ್ಯ ಯಾವ್ದೋ ಇತಲ್ಲ ನಿನ್ ಕೈಯ್ಯಗ
ಹಾದು ಸುಮ್ಮ್ನೆ ವೇಟ್ ಗೇನ್ ಮಾಡದದು
ಹ್ಮ್ ವೇಟಿ ಗೈನ್ ಮಾಡದು ಅದೇ ಯಾವ್ದು ಅದೆ ಯಾವ್ದು
ಏನೋ ಇತ್ತಪ್ಪ ಅದು...... ಅದು ಏಳ್ನೂರು ರೂಪಾಯ ಇತ್ತು
ನೀ ನಿಮ್ ಡೋಸ್ತ ತರ್ಸಿರ್ಲ
ಒಬ್ಬನೇ ತರ್ಸಿದೆ
ಯಾರು ಅವ ಮತ್ತೆ ಎಲ್ಲ ಕಾಲಿ ಆಯ್ತಾ ಅದು
ಮನ್ಯಾಗ ಹೊಗದೇ ಬಂದಿನ ಇಲ್ಲಿ
ಹ್ಮ ಹ್ಮ
ನಾವೇನು ದಪ್ಪಾಗಲ್ಲ ಇದು ಬಿಡದು ನ ದಪ್ಪ ಆಗಲ್ಲ ಅದಕ್ಕೆ ಆಗದು ಬಂದಿನಲ್ಲೇ
ಮತ್ತ ಬಿಡ್ಬೇಕದು
ಹಾ ಬಿಟ್ಟಿನಿ ಬಿಟ್ಟಿನಿ
ಹತ್ತು
ಹ ಮೊನ್ನೆ ಮೊನ್ನೆ ಅಲ್ಲ ನೆನ್ನೆ ಇಲ್ಲ ಇವತ್ತು ಇವತ್ತು
ಹ್ಮ್ ನಂಗೆ ಯಾವ್ದ ಫೋನ್ ಉಂಟದ ಹ ಎತ್ತರು ಏನಯ್ತದ ನೀವು ಯಾರಚ್ಚಾರ ನಾ ಹಚ್ಚಿಲೆನ
ಹಾ
ನೋಡುಮ ಕೆಲ್ಸ ಇದೆ
ಯಾರಚ್ಚಾರ
ಇದು ಕಸ್ಟಮರ್ ಕೇರ್ ನಿ ಫ್ಲಿಪ್ಕಾರ್ಟ್ ಆರ್ಡರ್ ಮಾಡದಲ್ಲ
ಹ್ಮ್ ಎತ್ತ ತಗಂಡ್ ಹೊಡಿ ಹತಿದ
ಇಲ್ಲ ಅದು ಆಮ್ಯಾಗ ಹತ್ರಿ ಸ್ವಲ್ಪ ಕೆಲ್ಸದಾಗಿದೀನಂತ ಮೆಸೇಜ್ ಹಾಕಿನಿ
ಹ್ಮ್
ಹ್ಮ್
ಅಂದಾಜು ಮತ್ತಾ ಒಂದು ಲಕ್ಷ ರೂಪಾಯ ಬ್ರಸ್ಲೆಟ್ ಮಾಡಸಿನೀ ಮಸ್ತದ ಕಡಕ್ ತರಿಸ್ಲಿ ಬ್ರಾಸ್ಲೆಟ್
ಹ್ಮ ಅಡಿತರ ಅಮೇಲೆ
ಇಲ್ಲ ನೀವೆ ಎಲ್ಲ ಜೋರಾದ ನಿಮಗೆಲ್ಲ ಈಗ
ಚಾ ಚಲ್ತ ರೋಡಗ
ಇವೆಲ್ಲ ಬೇಸ್ರಗ ನೋಡಿ ಇವೆಲ್ಲ ಬೇಸ್ರಗ ನೋಡಿವೆಲ್ಲಾ ಚಾ ಕೊಡ್ಕೋತ ಹ್ಮ್
ಹ್ಮ್ ನೀ ಆಸ್ಪಟ್ಬಂದ ಮಾಡ ಬೇಡ ಮತ್ತ
ಹ್ಮ್ ಮಾಡಲ್ಲ
ಹಾ ರೂಮ್ ನ ಕುಂದರುಷ
ಹ್ಮ್ ನ
ಲಾಸ್ಟ್ ಲಾಸ್ಟ್ ಲಾಸ್ಟ್ ಲಾಸ್ಟ್ ಕಾಲ್ ಚಾರ್ಜ್ ಹಾಕ್ತೇನಿ
ಹ್ಮ ಹ ಏನ ಖಾಲಿ ಖಾಲಿ ಟಚ್ ಮಾಡ್ರೆ ಏನ್ನ್ ಅಂತ ಹೆನ್ ಹೆನ್ ಇವ
ಏನ್ ಮಾಡ್ತಾರ ರೀಮ ರೂಮ್ದರ್
ಇವಾಗ ಖಾಲಿ ಖಾಲಿ ಇಟರ್ಸ್ ಮಾಡ್ರಿ ಏನ್ ಇನ್ನಂತ ಹೊಲ್ಸಲ್ಸ ಮಾತಾಡತ ನೀ ನಾಗೆಸ ನಾಗಸ ಏನ್ ಲೆಕ್ಕ ಹ್ಮ ಅದೇ ಮಾಡ್ಬೇಕ ಹ
ನಾವ್ ಮಾಡಿವಿ ಈ ಕಡೆ
ಹ್ಮ್
ತಡಿ ಸ್ವಲ್ಪ
ಏಕ್ಕ ಯಾರ
ಹ
ಮೆಸೇಜ್ ಯಾರ ಕರಿ
ಮಲ್ಲೆ ಮಲ್ಲೆ ಮಲ್ಯ
ಏನಂತಾಕನ ಅಕೇನ್ ಮೆಸೇಜ್
ಕಾಲ್ ಕರೋ ಅಂತ ಕೆ
ಹ್ಮ
ನಂಬರ್ ಹಾಕುವಂತಹ
ನಂಬರ್ ಹಾಕಂತಕ್ಕನಾ
ಹ್ಮ
ನಮ್ಮ
ಅವನ್ ಕ ಒಂದ ಮಾತಾಡದಕ್ಕೆ ಈಗ
ನಾ ಮಾತಾರತವನ್ ಚೋ
ಅದೇ ಹೇಳಿ ನಂಗ ಒಂದ ಅವನ್ ಕೂಡ ಒಂದ್ ಮಾತಾಡ್ಬೇಕಕ್ ನ
ಹ್ಮ್
ಅವ್ನ್ ಕೂಡ ಮಾತಾರ ನಂದ ಐದ್ ಹತ
ದು ಈತ
ಹಾ
ಏಟಐ್ತ
ಐದ್ ಆಯ್ತಾ ಐದು ನಿಂದ ಹೆಸ್ಟ್ ಆಯ್ತು
ನಾನ್ ಮೂರ್ ಐತ ಇದು ಕಟ್ಟಯ್ತ ಅಂದ್ರ
ಆ
ಇದು ಕಟ್ ಆಯ್ತ ಅಂದ್ರೆ ಮೂರ್ ಆಯ್ತು
ನಾಕ್ ಆಯ್ತಾವೆ
ಮೂರಯ್ತಾವ ಅದು ಒಂದ್ ಮಾತಾಡಿಲ್ಲದು ಅದೇ ಅದೇ
ಪಡೆದಾವ
ಹ್ಮ ನಂಗ ಏನಪ್ಪ ಇ ಯಾಕೋ ಮಾತಾಡ ಇಷ್ಟ ಅಲತ್ ಏನ ಅನ್ಕನ್ನ
ಅ ಯಕ
ರಕಾನ ಬರ್ಬಲವೋ
ಬರ್ತಾವ ಲೇಟ್ ಆಗಿ ಬರ್ತಾವ ಏ ಲೇಟ್ ಆಗ ಬರ್ತ ನಿನ್ ಹೇತ್ ನಿಂತ ನ ಬಂದ ಇಲ್ಲ ಹ ರಮ್ಮೆ ನೋಡ್ರಿ ಹೊಸತ ಆ ಯಡ್ ಸಾವಲ ಏನ್ ದೌಡ್ ಹಲೋ
ಹ್ಮ್ ಹ್ಮ್
ಹ ಮಾತಾಡು ಹಣ
ಹಲೋ
ಮಾತಾಡೋಣ ಬ್ರೆಸ್ಲೆೇಟ್ ಮಾಡಿಸಿ ಐದ್ ಲಕ್ಷದ್ದು.
ಮಾರ್ಷಿನಣ ಅದು ಕರೆ ಮನ್ಯಾಗ ಒಂದ್ ಜಾಗ ಗಡಬಡ ಆಯ್ತು.
ಹೇಗಿಟಾನನು
ಹ್ಮ
ಒಳಗಿಂದ ಕೈಯಾಗಿಂದ ಏನ್ ತಮ್ಮಂದು
ಕೊಳ್ಳಗಿನ ಕೋಳ್ಳಗಿನ್
ಕೊಳಗಿಂದ ಎಷ್ಟು ತೋಲಿದದ.
ಐದ್ ಅಂದ್ರೆ ಎಟ ಆಯ್ತಾ ಮೂರ ನಾಲ್ಕು ತಲ್ಲಿದ.
ಹ್ಮ್ ಹ
ಐದಕ್ಸ್ ಮಾನ
ಹ್ಮ ಸರಿ ಅಣ್ಣ ಸ್ವಲ್ಪ ಮಲ್ಲು ಅಚಾನಕತನ್ ಫೋನ್ ಅವಗ ಹಚ್ಬಬೇಕು. ನಿಂದು ನಾಕ ಆಯ್ತಾವಣ್ಣ ಆಮೇಲೆ ಒಂದ್ ಅಚ್ಚು ನಿಂದ್ ಐದ್ ಆಯ್ತ.
ಈಗ ನ ನಾ ಅಚಾ ಮಲ್ಯಾ ಮಲ್ಯಾ ನಂಗ ನಂಗ ಅಚ್ಚ ಅಂತ ಹೇಳ ನಾ ಮಾತಾಡ್ತ ಮಲ್ಯಾ ಒಂದ್ ಫೋನ್. ಹಲೋ ಏ ಇಲ್ಲಿ ಇಲ ಕೇಳ. ಹಲೋ ನಾವ ಒಂದು ಮಾತಾಡ್ತ. ಹಲೋ ನಾವ ಒಂದ್ ಮಾತಾಡ್ತ ಮಾತಾಡಿದ್ಮ್ಯಾಗ ನೀ ಮಾತಾಡಟಿ ನಂಗ ನಾ ನಂಬರ್ ಹಾಕವಾನಿಗ.
ಹಾ